ಹಲೋ ಹೇಳಿ ನೀವು ಮಾಡಿರದ್ ಕಾಲು
ಹಲೋ ಮಾಮ ಅದ ಫೋನ್ ಮಾಡಿದ್ಲ ಇದು
ಹ ಅದೇ ಅದೇ ಒಂದ್ ನಿಮಿಷ ಇರಿ
ಹೌ ಹಲೋ
ಹೇಳಿ
ಹ್ಮ್ ಹೇಳಿ ಮ್ಯಾಮ್ ನಮ್ ಕೇಳಿಸ್ತಿಲ್ಲ ಮಾಡಿದ್ಲ್ಲ ಕರೆಕ್ಟಾಗಿ ಹೇಳ್ರಿ ಮ್ಯಾಮ್ ನೀವು ಮಾಡಿದ್ರಲ್ಲ ಅದಕ್ಕೆ ಮಾಡಿದ್ದು ಸುಮ್ಮನೆ ಇದ್ ಮಾಡ್ಬೇಡ್ರಿ ಹೇಳ್ರಿ ಅದು
ನಾನು ಟ್ರಾವೆಲ್ ಏಜೆನ್ಸಿಗೆ ಮಾಡಿದ್ದೆ ಅದೇ ಅಂತ ಕ
ಹಾ ಮತ್ತತ್ ಅದನ್ನ ಅದೇ ಮ್ಯಾಮ್ ಅದಕ್ಕೆ ಮಾಡಿದ್ದ ನಮ್ಮ ಬೇ
ಅದಕ್ಕೆ ಯಾಕ್ರಿ ಅಸ್ತು ರೂಡೆ ಆಗಿ ಮಾತಾಡ್ತಿರಾ
ಹ
ಹಲೋ
ಅಲೋ ಮ್ಯಾಮ್ ಕರೆಕ್ಟಾಗಿ ಮಾತಾಡಿ ಮ್ಯಾಮ್ ಕೇಳುತ್ತಿಲ್ಲ ಜನ್ ರಟ್ರ ರಡಾತು ಅಲ್ಲಿ
ಹಲೋ